ಹ ಹ್ಮ್ ಕೇಳಿಸ್ತಿಲ್ಲ ಹಲೋ ಹ್ಮ್ ಹ್ಮ್
ಒಂದಸಲ್್ರಿ ಒಂದ ಸಲಿಗೆ ಎಲ್ಲಾ ಆಗ್ಡ್ಬೇಕ
ಹೇಳ್ರಿ ಮೇಡಮ್ ಏನ್ ಮಾಡ್ತ
ತಕ್ಷಣ
ಇಲ್ಲ ಆನ್ಲೈನ್ ಪೇಮೆಂಟು ಒೊಂದ್ಸಲ ಸರ್ವರ್ ಡೌನ್ದ್ರಗ
ಹ್ಮ್ ಅದೇ ಅದೇ ಏನ್ ಮಾಡಕ್ ಆಾಯ್ತದೆ ಎಲ್ಲಾಕ್ಕೂ ಒಂದೊಂದ್ಸಲ ಟ್ರಾಫಿಕ್ ಇರ್ತದೆ ತತಲ್ಲ ಅದಕ್ಕೆ ಹ್ಮ್ ಏನ ಕೆಲ್ಸ ಮಾಡ್ತಾ್ದೀರಾ ಮಾಡಿ ಮಾಡಿ
ಏನ್ ಕೆಲ್ಸ ಮಾಡೋಣ ಯಾವದೋ ಒಂದ್ ರೆಕಾರ್ಡ್ ಇತ್ತು ಅದೇ ಹಿಡ್ಕಾ ಕೂತಿದೀನಿ
ಹ್ಮ್ ನಿಮ್ದೇನ್ ಬಿಡ್ರಿ ಆರಾಮು
ಇಲ್ಲಪ್ಪಾ ನಂದು ಪಾಠ ಮಾಡೋದೈತ ನಾನು ಏನು ಪ್ರಿಪೇರ್ ಆಗಿಲ್ಲ
ಏ ಏ ಅಂತ ದೊಡ್ಡದೇನ್ ಇಲ್ವಲ್ಲ ಚಿಕ್ಕದೇ ಅನ್ಕೋತನಿ ಯಾವ್ ಕ್ಲಾಸ್ ಹೇಳ್ರಿ ಎಂಟನೇ ಕ್ಲಾಸ ಹ್ಮ್ ಹ್ಮ್ ಯಾವ್ದ್ರಲ್ಲ ಅದ್ರಲ್ಲಿ ನೀವು ಗ ಘಟಕ ಚೂಸ್ ಮಾಡ್ಕೊಂಡಿಲ್ವಾ ಯಾವವು್ದೋ ಅಂತ
ನಮ್ದು ಕೆಮಿಸ್ಟ್ರಿನ ಒಂದು ಸೆಕೆಂಡ್ ಚಾಪ್ಟರು
ಹ್ಮ್ ಅದ್ರ ಹೆಸ್ರೇನು ಹ ಹ್ಮ ಮಿಶ್ರ
ಹಾ ಆದ್ರೆ ಏನು ಮಾಡ್ಬೋದು ಈ ಜೆ ಡಬ್ಲಿ ಕೊಪ್ಪಿಟ್ರ ಅಂತ ಡೆಪ್ ಆಗರುತ್ತೆ
ಹ್ಮ್ ಹ್ಮ್ ಹ್ಮ್ ಓ ಹಂಗ ಜೆ ಡಬ್ಲ್ಯೂ ದಲ್ಲಿ ಅದ್ರಲ್ಲೂ ಬೇರ್ ಬೇರೆ ಈ ಈಗ ಅದೇನೋ ಲೆಸನ್ಸ್ ಅಂತ ಇರುತ್ತಲ್ಲ ಹಂಗಿರುತ್ತಾ
ಹ ಇರುತ್ತೆ ಫುಲ್ ಡೆಪ್ತ್ ಆಗಿರುತ್ತೆ ಆಳ್ವಾಗ ಕೊಟ್ಟಿರ್ತಾರೆ ಹ ಸುಮ್ನೆ ಇದ್ರ ಅಂದ್ರೆ ಪಾಠ ಮಾಡೋ್ರ ಅಂದ್ರ ಸುಮನೆ ಮೇಲೆೇಲೆ ಸಿ ಬೇಸಿ ಕೊಟ್ಬಿಟ್ಟು್ನೆ ಆಗಿತತಿ
ಹ್ಮ್ ಅಂದ್ರೆ ಏನೋ ಒಂದು ಹ್ಮ್ ತಪಿಕ್ ಅಂತ ಕೊಟ್ರೆ ಅದು ಆದರು ಹಳಾಗ ಹೋಗಿರ್ತಾರೆ ಜಾಸ್ತಿ ಹ್ಮ್ ಅದೇ ಅದೇ ಅಂದ್ರೆ ನಾವು ಫಸ್ಟು ಅದಕ್ಕೆ ಓದ್ಕೊಬೇಕು ಚೆನ್ನಾಗ ಓದ್ಕೊಂಡು ಅದ್ರ ಹಾಳಾನ ನಾವು ತಿಳ್ಕೊಬೇಕು ಆಮೇಲೆ ಅದನ್ನ ಮಕ್ಳಿಗೆ ಕನ್ವೆ ಮಾಡಬೇಕು ಹೆಏಗೆ ಬರುತ್ತೆ ಅಂತ
ಹ್ಮ್
ಇದ ತಾನೆ
ಅದೇ ನೀವ ಬಿದ್ರಮ್ಮ ಮ್ಮ ನೀವೆಲ್ಲಾ ಎಕ್ಸ್ಪೀರಿಯನ್ಸ್ ಇರೋರು ಮಾಡ್ತೀರಾ
ಎಕ್ಸ್ಪೀರಿಯನ್ಸ್ ಅಂತ ಎನ್ ಇಲ್ಲಿ ಇಲ್ಲಿ ಎಲ್ಲ ಒಂದ್ ಕಡೆ ನೀವು ರಿ ನೀನ್ ಮುಗೀತಲ್ಲಾ ಸೇರ್ಕೊಂಡಿದ್ದೀರಾ ಒಂದ್ ವರ್ಷ ನಿಮ್ದು ಬಂದ್ಬಿಡ್ತನೊಂದಂದು ಆರು ತಿಂಗ್ಗಳು ಈ ಆರು ತಿಂಗ್ಗಳು ಆಗೇಯ್ತಲ್ಲ ಈ ವರ್ಷದಲ್ಲಿ
ಐ ವರ್ಷದಲ್ಲಿ ಅದ ನಮ್ಗ ಆಗ್ಲಿಲ್ಲ ಬಟ್ ಅವ್ರಿಗ ಆಗ್ದ ಅಷ್ಟೇ
ಅದೇ ಅದೇ ಇನ್ನೇನ್ ಮುಗೀತಲ್ಲಾ ನಿಮ್ದು ನೆಕ್ಸ್ಟ್ ಇನ್ನೇನು ಮುಂದೆ ಮಾರ್ಚ್ಗೆ ಮುಗಿತು ಅಷ್ಟೇ ಬಂದ್ಬಿಡುತ್ತ ನಾವ್ ಅನ್ಕೊಬಂದ ಅಷ್ಟೇ ತಿಂಗಗಳು
ಬೇಗ ಹೋಗುತ್ತೆ ಟೈಮು
ಗಂಟೆಗಳು ಎಷ್ಟು ಬಾಸ್ಾಗಿ ಓಡ್ತಾ ಇರ್ತವೆ
ಅದೇ ನ
ಕಾ ವಿರುದ್ಧವಾಗಿ ನಡ್ಕೊಂಡ್ಂಬರ್ತಾ ಇದ್ದೀವಿ ಅಷ್ಟೇ
ಅದೇ ಸ್ವಲ್ಪ ದಿನ ಮಾಡ್ತೀನಿ ಅಷ್ಟೇ ನಮ್ಮ್ ಮನೇಲಿ ಹೂ ಮಾಡು ಸುಮ್ಮ್ನೆ ನಾನ ಒಂದ್ ಕಂಪ್ನಿ ಟ್ರೈ ಮಾಡ್ತೀನಲ್ಲ ಮೊದ್ಲು
ಹ್ಮ್ ಹ್ಮ್ ಹ್ಮ್ ಹ್ಮ್
ಅ್ರ ಬಗ್ಗೆ ನೋಡ್ತಿದೀನಿ ಅಲ್ಲೇನಾರ ಆದ್ರೆ ಅಲ್ಲಿ ಸಂಬಳ ಚೆನ್ನಾಗಿರುತ್ತೆ ಮೊದ್ಲೆ
ಹ್ಮ್ ಹೌದಾ ಇದೊಂದ್ ವರ್ಷ, ಇಲ್ಲಿ ಮಾಡಿ. ಮಧ್ಯ್ಯದಲ್ಲಿ ಎಲ್ಲಿ, ಬಿಡ್ತಾರ, ಅವರು. ..
ಏ, ಅದು, ನೋಡ್ತೀನಿ! ಏನಾದ ಒಂದು ರೀಸನ್ ಹೇಳಿ ಸ್ಟ್ರಾಂಗ್ ರೀಸನ್ ಹುಷಾರಿಲ್ಲ! ಅದು, ಇದು. ..
ಹಂಗ ಹ ಹ್ಮ್ ಇಲ್ಲ ಅವ್ರಲ್ಲ ಪೇಯಡ್ ಲೀವ್ಸ್ ಎಲ್ಲ ಹತಾರೆ ಅನ್ಕೊಂಡಿದೀನಿ ಯಾಕಂದ್ರೆ ಒಂದ್ಸಲಿ ಜಾಯಿನ್ ಮಾಡ್ಕೊಂಡ ಮೇಲೆ ಅವರಲ್ಲಿ ಕೆಲವೊಂದು ರೂಲ್ ರೂಲ್ಸ್ ಅಂಡ್ ರೆಗ್ಯುಲಷನ್ಸ್ ಇರುತ್ತೆ ಅವ ಪ್ರೈವಟ್ ಅಲ್ವಾ ಡ್ ಹ ಅ ರೂಲ್ಸ್ ರೆಗ್ಯುಲಷನ್ಸ್ ಅಲ್ಲಿ ಕೆಲವೊ ಇದ ಇರುತ್ತೆ ಯಾರೇ ಜಾಯಿನ್ ಮಾಡಕೊಂಡ್ರು ಅ ಕಾರಣ ಆಗಿದ್ರುನು ಮಧ್ಯದಲ್ಲಿ ಬಿಟ್ಕೊಡಲ್ಲ
ಅವರು ಪೇಡ್ ಮಾಡಿ! ಇನ್ನೊಂದು ಏನಾದ್ರು ಅದು ಇದು ಅಡಿಶ್ನಲ್ ಏನಾದ್ರು ಲೀವ್ಸ್ ಆದ. .. ಇದು, ಫಂಕ್ಷನ್, ಮಾಡಿ. ಏನ್ ಮಾಡ್ತಾರೆ! ಉಳಿಸಿಕೊಳೋಕೆ, ಪ್ರಯತ್ನ ಪಡ್ತಾರೆ. .. ಅಂತೂ, ಆಗಿಲ್ಲ ಅಂದ್ರೆ! ಅವಾಗ ಬಿಟ್ಕೊಡ್ತಾರೆ ಅಷ್ಟೆ... ..
ಅದೇ, ನಮ್, ನಿಮ್, ಕೇಳಿಸತೈತ, ಈ ಪ್ರಿನ್ಸಿಪಲ್, ನಮ್ ಈ ಸ್ಕೂಲ್, ಒ. .. ಇನ್ನು, ಮೂರ್, ವರ್ಷ ಆಯ್ತಂತೆ! .. ಮೊದಲನೇ, ವರ್ಷದಲ್ಲಿ, ಹಾ ಒಂದ್ ಮೊದನೇ ವರ್ಷದಲ್ಲಿ ಫುಲ್. .. ಫ್ರೀ, ಅಂತೆ, ಬಿಟ್ಟುಳು, ಅಂತೆ ಈಗ ಸೆಕೆಂಡ್ ಲಾಸ್ಟ್, ವರ್ಷದಲ್ಲಿ, ಸ್ವಲ್ಪ ಸ್ಟಿಕ್ಟ್. ..
ಇದ್ದಾಳೆ, ಹ್ಮ್, ಹ್ಮ್, ಹ್ಮ್, ಹ್ಮ್, ನಿಮ್ಮ ಹತ್ರ ಮಾತಾಡ್ತಾರೆ, ಇಲ್ಲ ಅವರು. ..
ಏ, ರಾಮಯ್ಯ ..
ಹ್ಮ, ಅದೇ, ಅದೇ, ಅವರು, ಬರೀ ಡೀನುಗಳತ್ರ ಮಾಡ. .. ಹು, ಮಾತಾಡ್ಕೊಂಡು, ಓಟೋಗ್ಬಿಡ್ತಾರೆ. ..
ಅವಮ್ಮವಂದು, ಏನು, ಗೊತ್ತೆ, ಆಗಲ್ಲ, ಓನುತ್ರಾ. ..
ಅದೇಲು, ಆಫಿಸ್. ..
ಹ್ಮ್ ಬರ್ತಾರೆ ಬೆಳಗನೆೇ ಅವ್ರದು ಬಯೋಮೆಟ್ರಿಕ್, ಇರತ್ತಲ್ಲ, ಸ್ಮಬಲಾ, ಬೇಕವಾಂದ್ರೆ, ಬರಲೇಬೇಕು. .. ಇವುದೇ, ಸ್ಕೂಲ್! ಪ್ರಿನ್ಸಿಪಲ್ ಅಂದ್ರೆ ಬಿಡು ಅನ್ಬೋದು. .. ಅಂಗಲ್ವಲ, ಪ್ರಿನ್ಸಿ ಬೇರೆಯವರುಡ್ಡಿಲಿ! ಅವರು ಕೆಲ್ಸ, ಮಾಡ್ತಾರೆ, ಬಟ್ಟು. .. ಇಟ್ಲೇಬೇಕು, ಬಯೋಮೆಟ್ರಿಕ್, ಮಾಡ್ಲೇಬೇಕು. ..
ಹ್ಮ್, ಅದೇ, ಅದೇ. ..
ಅದೇ, ಈ ಸ್ಕೂಲಲ್ಲಿ! ಹೋದ್ ವರ್ಷ ಎಲ್ಲ ಒಂದು ಇಪ್ಪತ್ತೈದು, ಜನ. .. ಟೀಚರ್ಸ್, ಸ್ಕೂಲ್, ಬಿಟ್ಟು, ಹೋದ್ರಂತೆೆ! ..
ಯಾಕ್ಕೆ. ..
ಯಾವ್ದೋ, ಟಾರ್ಚರ್ ಸುಮ್ಮ್ನೆ? ಏನ್ ಮಾಡೋದು ಅಂತ! ..
ತುಂಬಾ, ಇದು, ಮಾಡದ್ರೆ, ಹಂಗೆ, ಬಿಟ್ಟು ಹೋಗ್ತಾರೆ! ಮತ್ತೆ ಯಾರು, ಇರ್ತಾರೆ, ಅಂಟಿ. .. ಅಲ್ಲ, ಒಂದ್ ಸಾವಿರ! ಎರಡ್ ಸಾವಿರ ಸಂಬಳ ಕಡಿಮೆ, ಆದ್ರರು, ಚಿಂತೆ ಇಲ್ಲ. .. ತುಂಬಾ, ರಿಸ್ಟ್ರಿಕ್ಟ್ ಮಾಡ್ಬಾರ್ದು! ತುಂಬಾ ರಿಸ್ಟ್ರಿಕ್ಟ್ ಮಾಡ್ಬಿಟ್ರೆ, ಅವ್ರಗ ಒಂತರ ಕಂಪ್. .. ಅಪ್ಲಿಕೇಟೆಡ್, ಆಗ್ಬಿಟ್ಟಿತ್ತು ಇವ್ರಿಗೆ ಎಷ್ಟು ಮಾಡಿದ್ರು, ನಮ್ಗೆ ಬೆಲೆ ಇಲ್ಲ ಅಂತ. ..
ಬಿಟ್ಟುಓಗುತಾರೆ, ಅಷ್ಟೇ, ಹ್ಮ್. .. ಅದಕ್ಕೆ, ನಮ್ ಜೊತೆ ಟೀಚರ್ಸ್ಗಳೆಲ್ಲಾ! ಹಂಗೆ ಅಂತಿದ್ರು ಅಯ್ಯೋ ಇಲ್ಲ ಮೇಡಮ್ ಇದ್ರರು ಬಗ್. ..
ಅಯ್ಯೋ, ನಾನು, ಅದಿಕ್ಕೆ ಹಿಂದೆ ಮುಂದೆ ಮುಂದಿಕ್ ಹೋಗ್ಲ ಬೇಡ್ವಾ ಹೋಗ್ಲ ಬೇಡ್ವಾ ಅಂತ. .. ಮತ್ತೆ, ಯೋಚನೆ, ಮಾಡ್. .. ನಮ್ಮವರು, ಬೇರೆ ನೋಟಡಿಫಿಕೇಶನ್! ಅವ್ರು ಹಾಕಿದ್ರೆ, ಏನಾಗಗ್ತಿತ್ತು ಬಿಟ್ರೆ ಏನು ಆಗ್ತ. .. ತಿಂದು. ..
ಹೆಂಗಾದ್ರೂ, ಹೆಂಗ್ ಮಾಡಕ್ದು, ಅಷ್ಟಿಂದಿನ, ಓದಿ ಹ್ಮ್. ..
ಅದೇ, ಅದೇ, ಅದಕ್ಕೆ. .. ಅದಕ್ಕೆ, ಆಗಲೇ ಯೋಚನೆ ಮಾಡ್ತಾ ಇದ್ದೀನಿ. ಸೇರ್ಕೊಳ್ಳೋದೇನೋ ಅಷ್ಟೊಂದು, ಏನು ಕಷ್ಟ ಇಲ್ಲ. .. ಎಲ್ಲ, ಒಂದ್, ಕಡೆ ಸೇರ್ಕೊಂಡ್! ಬಿಡ್ಬೋದು. ..
ಇವತಾ, ಏನು, ಕೆಲ್ಸ ಏನಿಲ್ಲ. ..
ಹ್ಮ್, ಒಂದ್ ವರ್ಷ, ಮುಗಿಸು. .. ಲೇಖನ ಯಶಸ್ವಿಿಯಾಗಿಿಲ್ಲ ಅಂದ್ರೆ ಮತ್ತೆ ನಮಗೆ ಕೆಟ್ಟ ಹೆಸರು ಬರುತ್ತೆ ಇಂಥವ್ರು ಇದ್ರಪ್ಪ ಇನ್ ಮಾಡಿದ್ರು ಮಾತೆ ಮಧ್ಯದಲ್ಲಿ ಬಿಟ್ಟು ಬರೋಂಗಿಲ್ಲ ಬೇರೆ ಕಂಪ್ನಿಗಳು ಆ ಥರದ್ದಾದೆ ಹ್ಮ್
ಆರ್, ತಿಂಗ್ಳಗ್ ಒಂದ್ಸಲ ಪ್ರೊಫೆಷನಲ್! ಪೀರಿಯಡ್, ಅಂತ ಕೊಡ್ತಾರೆ, ಅತಾರೆ. .. ಅಲ್ಲೊಂದ್, ಫಾರ್ಮ್ ಕೊಡ್ತಾರ ಅಂತೆ ಕಂಟಿನ್ಯೂ ಮಾಡ್ತೀರಾ ಇಲ್ಲ ಅಂತ ಅದ್ರ ಮೇಲೆ ನಾವ್ ಏನಾದ್ರು ಓಕೆ, ಕಂಟಿನ್ಯೂ. .. ಇರು, ಅಂದ್ರೆ, ಇರುತ್ತಿವಿ, ಇಲ್ಲ ಅಂದ್ರೆ ಹೋಗ್ಬೋದ, ಅಂತ ಆರಾಮಾಗಿ. ..
ಅಂದ್ರೆ, ಮೊದ್ಲ್ನೆೇ, ಆರು ತಿಂಗಳಲ್ಲೇ ಕೇಳ್ತೀ. .. ಒಂದುತಾರ, ಈಗ ನಾವು ಮೊದ್ಲು ಹೋಗಿರ್ತೀವಲ್ವಾ! .. ಹ್ಮ್, ಹ್ಮ್, ಹಾಂಗೆ, ಹ್ಮ್. .. ಸರಿ, ಸರಿ, ಹ್ಮ, ಹ್ಮ್, .. ಅಯ್ಯೋ, ನಮ್ಮ, ಇನ್ನು ನಮ್ಮ ಅದೃಷ್ಟಗ್ಗಳು! ಹೆಂಗಗೆ ಹೆಂಗಗೆ ದಬ್ಬ ಹಾಕೊಂಡಿರ್ತಾವೋ, ಯಾರಿಗೆ, ಗೊತ್ತು. .. ಚೆನ್ನಾಗಿದ್ರೆ, ಓಕೆ. .. ಸ್ವಲ್ಪ, ಆ ಕಡೆ, ಈ ಕಡೆ, ಆದರೆ ಕಷ್ಟ ಆಗುತ್ತಲ್ಲ. .. ಅದಕ್ಕೆ ನೋಡೋಣ ನಾನೇನು ಹಂಗೇನಿಲ್ಲ ಪಾಸಿಟಿವ್ ಆಗ ಯೋಚನೆ ಮಾಡ್ತಾಯ್ದೀನಿ ನೋಡೋಣ ಏನಾಗುತ್ತೋ ನಾಳಗೆ ಹೋದ್ರೆ ಗೊತ್ತಾಗುತ್ತೆ ಏನು ಹೆಂಗೆ ಅಂತ
ನೀ ಸಂಬಳ ಎಲ್ಲ ಕೇಳಿ
ಹ್ಮ್ ನಾನು ಅಕಾಮಿಡೇಶನ್ ಅದೆಲ್ಲಾ ಹ್ಮ್ ಅಕಾಮಿಡೇಶನ್ ಅದೆಲ್ಲಾ ಸರಿ ಆಯ್ತು ಹ್ಮ್
ಅಂದ್ರು ಬೆಳಗ್ ಮಾಮೂಲಿ ಸ್ಕೂಲ್ ಟೈಮಿಂಗ್ಸ್ಲ್ಲ ಮಾಡೋದು ಬರೋದು ಹಂಗಿದ್ರ ಚಂದ ಮತ್ತೆ ಸಂಜೆ ಅವತ್ತು ರಾತ್ರಿ ಹೊತ್ ಮಕ್ಳಗ್ ಹೇಳ್ಕೊಡಿ
ಏ ಅದೆಲ್ಲ ನನಗ್ ಟೈಮ್ ಬೇಡ್ವಾ ನಾನ್ ರೆಡಿ ಆಗಕ್ಕೆ ನನಗೆ ಈಗ ಅಕ್ಕಮೆಡೆಂಟೇಶನ್ ಫುಲ್ ಬಿಟ್ಬಿಡ್ಬೇಕಾಗುತ್ತೆ ಆತರ ಮಾಡ್ಕೊಂಡ ಹದ್ರೆ
ಅವೆಲ್ಲ ಕೇಳ್ಕೊಂಡು ಸ್ಟ್ರಿಕ್ಟಗೆ ಅಷ್ಟೆ ನಾವು ಉದಾರ ಆಗದ್ ನೋಡ್ಬೇಕ ಅಲ್ಲಿ
ಹೌದು ಏ ಸುಮ್ಮ್ನೆ ಇನ್ ಮಧ್ಯದಲ್ಲಿ ಬೇರೆ ಫೀಲ್ಡ್ ಅಲ್ಲ ಆದ್ರೆ ಕೆಲ್ಸ ಸಿ ಉುಡ್ಕೋಬಹುದು ಮಧ್ಯದಲ್ಲೆಲ್ಲ ನಮ್ಮದ್ರಲ್ಲಿ ಅಕಾಡೆಮಿಕ್ ಇಯರ್ ಅಲ್ಲ ಅಷ್ಟೇ ಹ್ಮ ಜಾಯಿನ್ ಆದ್ರೆ ಮುಗಿತು ಅವಾಗ ಸೇರ್ಕೊಂಡ್ರೆ ಮಧ್ಯದಲ್ಲಿ ಸಿಗಲ್ಲ ಸಿಗ್ತವ ಎಲ್ಲಾರು ದೂರ ದೂರ ಯಾರಾದರೂ ಮಧ್ಯ್ಯದಲ್ಲಿ ಬಿಟ್ಟು ಹೋಗೋುದು ಆತರದ ಸಿಕ್ತವೆ ಅವು ಸಿಗ್ದೋ ದೂರ ಇದ್ದಾವ ಅವ್ರು ಏನ್ ಮಾಡ್ಡ್ತಾರೆ ಅವ್ರಗ್ ಅನುಕೂಲ ಅವ್ರು ನಮ್ಮನ್ನ ಆಟ ಆಡ್ಸ್ಬಿಡ್ತಾರೆ
ಹೋಗಬುವ ಒಂದ್ಸಲಿ ನಾವ್ ಎಳ್ ನಂಕ ಇ ಕೊಡೋರು ಇರ್ತಾರ ಒಬ್ಬೊಬ್ರು ಸಂಳಾನ
ಹೌದೌದು
ಹ್ಮ್ ನನಗ ಒಬ್ರು ಸರ ಹಂಗೆ ಅಂತಿದ್ರು ನೀವ್ ಏನ್ ಮೇಡಮ್ ಒಂದ್ ಮೂವತ್ತ್ತೈದ್ ಸಾವಿಕ್ ಹೋಗೋದ್ ಬಿಟ್ಟು ಇದು ಹಿಂಗ್ ಬಂದಿರ ಕಮ್ಮಿಗೆ
ಅದೇ ಮತ್ತೆ ಹ್ಮ್ ಹೌದು ಹ್ಮ್ ಹ್ಮ್ ಅದಕ್ಕೆ ನಾ ಅವತ್ತು ಅಯ್ಯೋ ಆಗಲ್ಲ ನನ್ಗೆ ಇದೆಲ್ಲ ತುಂಬಾ
ಒಳ್ಳೆ ಕಷ್ಟ ಹ್ಮ ಅದೇ ಒಳ್ಳೆ ಕೆಲಸ ಮಾಡುದ್ರಿ ಬಿಡಿ
ಹ್ಮ್ ಆ ಅವತ್ ಆಕೆ ಹೇಲಿಲ್ವಾ ಇಪ್ಪತ್ತೆಂಟ್ರ ಮೇಲೆ ಏನು ನೀವೇನು ಅನ್
ಕೊಟ್ಟಿರ್ತಾರ ಇಷ್ಟು ಅಂತ ಎ ಹ್ಮ್
ಹ್ಮ್ ಅಲ್ಲಿ ನಿಮ್ಮಲ್ಲೂ ನೀವ ಹೋಗಿ ಒಂದ್ ತಿಂಗ್ಳ ಆಯ್ತು ತಾ ನಿಮ್ಮಲ್ಲೂನು ಯಾರು ಟೀಚರ್ಸ್ ಅದ್ರ ಬಗ್ಗೆ ಸ್ಯಾಲ್ರಿ ಬಗ್ಗೆ ಮಾತಾಡದ ಇಲ್ಲ ಲ್ಲ ಸಬಳಗಳು
ಎಲ್ಲ ಕಮ್ಮಿ ಇರೋರು ಹೇಳ್ಕೊಂತಾರೆ
ಹಾ ಅದೇ ಕಡಿಮೆ ಇರೋರು ಮಾಮೂಲಿ ಹೇಳ್ಕೋತಾರೆ ಜಾಸ್ತಿ ಇರೋರು ಹೇಳ್ಕೊಳಲ್ಲ
ಲ್ಲ ಅಂತರೆ ಹ್ಮ ಹೂ
ಹೌದು ಹ್ಮ್ ಏ ಬಿಲ್ಲ ಇಲ್ಲ ಬಿಡ್ರಿ ನಿಮ್ಮಷ್ಟೇ ಇಲ್ಲ ನಿಮ್ಗಿಂತೂ ಒಂಚೂರು ಕಡಿಮೆ ಒಂಚೂರು ಜಾಸ್ತಿ ಹಂಗೆ ಹಿಂಗೆ ಹೇಳ್ತಾರೆ
ಒಬ್ರು ಮೇಡಮ್ ಇದ್ದಾರೆ ಅವರು ಸಿಕ್ಸ್ತ್ ಸೆವೆಂತ್ ಇಗ್ಟ್ ಅತ್ಯಶ್ಯೆ ತೊಗೊಳ್ಳದು ಫಿಿಸಿಿಕ್ಸ್ ಫಿಿಸಿಿಕ್ಸ್
ಹ್ಮ್ ಹ್ಮ ಹ್ಮ ಹ್ಮ
ಹತ್ತೈದು ಸಾವಿರ ಆಯ್ತು ಒಮ್ಮ್
ಹ್ಮ್ ಹ್ಮ್ ಹೌದಾ ಹ್ಮ್ ಹ್ಮ್
ಇರುತ್ತೆ ಬಟ್ ಮೂರ್ ಕ್ಲಾಸ್ ಅಷ್ಟೇ ಅವ್ರೇನ್ ಬರೀ ಪಾಠ ಮಾಡ್ತಾರಷ್ಟೇ ಇವಾಗ ಒಂದ್ ನಾಲ್ಕ ಐದು ವರ್ಷ ಇರ್ಬೋದೇನುೋ
ಹ ಅದೇ ಅದೇ ಹ್ಮ್ ಅದೇ ಒಂದ್ ಕಡೆ ಸೇರ್ಕೊಂಡು ನಾವು ಅದಕ್ಕೆ ಅಡ್ಜಸ್ಟ್ ಆಗೋವರೆಗೂ ಸ್ವಲ್ಪ ಕಷ್ಟ ಅಡ್ಜಸ್ಟ್ ಆಗ್ಬಿಟ್ರೆ ಹ್ಮ್ ಆಮೇಲೆ ತುಂಬ ಸುಲಭ ಆದ್ರೆ ಅಲ್ಲಿ ಒಂದ್ಕೊಂಡ ಹೋಗ್ಬೇಕಲ್ಲ ಈ ಇದೇನು
ಪಾಠ ಮಾಡೋದ ಒಂದಿದ್ರೆ ಮಾಡ್ಬಿಡೋದು ಆರಾಮಾಗೆ ಅದೆಲ್ಲ ಅದನೇ ಆ ಕ್ಲಾಸ್ ರೂಮ್ಲ್ ಹಾಕಿತಾರ ಆ ಬೋರ್ಡ್ಗಳು ಅವೂಕೆ ಒಂದ ಚಿ ಮಾಡ್ತಾರೆ ಮಾಡ್ತಾರೆ ಡಿಸೈನ್ ಒಂದೊಂದ್ ಮಾಡಲ್ಲ ಅವರು ಅದು ಹಿಂಗೆ ಇರ್ಬೇಕಂತೆ ಹಂಗೆ ಇರ್ಬೇಕಂತ ಅವತ್ರರಲ್ಲಿ ಒಂದೊಂದು ಆ ಬೋರ್ಡ್ ಡಿಸೈನ್ ಮಾಡದ ಅಲ್ಲದೆನೆ ಅವಕೊಂದೋಂದ ಒಳಗಡೆ ಏನು ಆಗ್ತದೆ ತಲೆ ಕೆಡ್ಸಾಕ್ ಬೀಡ್ತಾರೆ
ಹ್ಮ್ ಹ್ಮ್ ಹ್ಮ
ಆ ಮಕ್ಳು ಓದ್ಲಿ ಬಿಡ್ಲಿ ಅದೆಲ್ಲ ಅವ್ರಿಗೆ ಫೋಟೋ ಫೋಟೋ ಇಂಪಾರ್ಟೆಂಟ್ ದಿನಾ ಫೋಟೋ ತಗಿ ಆಕು ಇದೇ ಅವರ ಕೆಲಸ
ಏನು ಫೋಟೋ ಹಾಕಿಸ್ತಾರೇನು
ಹಾ
ಏನ್ ಫೋಟೋ ಹಾಕಸ್ತಾರೆ ಅಲ್ಲಿ
ಅವು ಮಕ್ಳ ಸುಮ್ನೆ ಓದ್ತಾ ಇರೋದು ಅದು ಇದು
ಅವ್ರ ಪ್ರೋಗ್ರೆಸ್ ತೋರಿಸ್ಬೇಕೇನೋ ಯಾವ್ಯಾವದ್ರಲ್ಲಿ ಸ್ಕಿಲ್ಲು
ಹಾ ದಿನಾ ಪ್ರೇಯರ್ ಮಾಡುದ ತಗಿತಾರಯೋ
ಹ್ಮ್ ನಿಮ್ ಪ್ರೇರ್ ಎಲ್ಲ ಎಲ್ಲಿ ನಡೆಯುತ್ತೆ
ಗ್ರೌಂಡ್ ಅದು ಅಗಲ ಆಯ್ತೆ ದೊಡ್ಡ ಕಲ್ಲ ಮುಂದೆ ಇತ್ತು ನೋಡಿ ನಾವ ಹೋದಾಗ ಹ್ಮ್ ಅಲ್ಲೆ ಮಾಡ್ತಾರೆ ದಿನ ಇರಲ್ಲ ಅಲ್ಲಿ ಇವತ್ತು ಸೋಮವಾರ ಮಾಡುದು ಬುಧವಾರ ಇನ್ನ ಶುಕ್ರವಾರ ಅಷ್ಟೆ ಆಪ್ರೆ ಹ್ಮ್ ಒಳ್ಳೆ ಪ ಈ ಅಬ್ರೋಡ ಅವರು ಆಡ್ತಾರಲ್ಲ ಹಂಗ ಆಡ್ತಾರೆ ನಮ ದೇಶ ತೋರ್ತಾರ ಅವ್ರ ಗುಡ್ ಮಾರ್ನಿಂಗ್ ವಿಶ್ ಅವೋ ಇವು ನೋಡಿದ್ರೆ ನಗು ಬರ್ತವೆ
ನ್ಯೂಸ್ ಪೇಪರ್ ಏನು ಓದಲ್ಲವಾ
ನ್ಯೂಸ್ ಪೇಪರ್ಲ್ಲ ಅದೇ ದಿನ ಒಂದೇ ಪೇಪರ್ ಹೋದಲ್ಲಾ ಲೈಕ್ ಒಂದ್ ದಿನ ಇಂಗ್ಲೀಷ್ ಓದಿದ್ರೆ ಫುಲ್ ಇಂಗ್ಲೀಷ್ಲೇ ಮಾತಾಡ್ತಾರೆ ಎಲ್ಲಾ ಸ್ಟೇಜ ಮೇಲೆ ನೆಕ್ಸ್ಟ್ ಇನ್ನೊಂದ ದಿನ ಕನ್ನಡದಲ್ಲಿ ಮಾತಾಡ್ತಾರೆ ಎಲ್ಲಾ ಸ್ಟಾರ್ಟ್ ಆದ ದಿನ ಮುಗಸೋವರ್ಗೂನು ಇನ್ನೊಂದ ದಿನ ಹಿಂದಿ ಆತರ
ಒಂದೊಂದು ಭಾಷೆ ತಗೊಂತಾರೆ ಒಂದೊಂದು ದಿನಕ್ಕೆ ಒಂದೊಂದು ಭಾಷೆ ಹ್ಮ್
ದಿನ ಒಬ್ಬೊಬ್ರು ಟೀಚರ್ ಏನಾದ್ರು ಒಂದ್ರ ಬಗ್ಗೆ ಇದ್ ಹೇಳ್ ಮೋರಲ್ ಹೇಳ್ಬೇಕು ಅದು ಅಷ್ಟು ಹೇಳಿದ್ರೆ ಹಿಂದಿಲ ಹೇಳ್ಬೇಕು ಇಂಗ್ಲಿಷಲ್ಲೇ ಹಿಂದಿ ಹಂಗೆ
ಹ್ಮ್ ಹ್ಮ್ ಹ್ಮ್ ಹ್ಮ್ ನಮ್ಮದ್ರಲ್ಲಿ ಥಾಟ್ ಫಾರ್ ದ ಡೇ ಅಂತ ಹೇಳ್ಸರು ಪ್ರತ ದಿನ ಒಬ್ಬೊಬ್ರು ಟೀಚರು ನಮ್ಮದ್ರ ದಿನವಾಗ್ಲು ಪ್ರ ಅಸೆಂಬ್ಲಿ ಇರುತ್ತೆ
ಹ್ಮ್ ನಿಮ್ಮದ ದಿನ ಇಲ್ಲ
ಹ್ಮ್ ಹ್ಮ್ ಹ್ಮ್
ಇಲ್ಲೂ ನೋಡುದ್ರು ದಿನ ಮಾಡಕೆ ಒಂದ್ ದಿನ ಟೆಕ್ನೋಗೆ ಇನ್ನೊಂದ್ ದಿನ ಒಲಂಪೆಡ್ಗೆ ಬಟ್ ಆಗ್ಲಿಲ್ಲ ಮಕ್ಳು ಒಲಂಪೆಡೋರ್ ಕಮ್ಮಿ ಅವ್ರ ಅನ್ಬಿಟ್ಟ ಅದ್ಕೇ ಒಟ್ಟಿಗೆ ಮಾಡ್ತಿದ್ದಾರೆ
ಹ್ಮ್ ಅವ್ರರು ಒಲಂಪ್ಯಾಡ್ ಎಲ್ಲ ಕಮ್ಮಿ ಇರ್ತಾರೆ ಟೆಕ್ನ ಜಾಸ್ತಿ ಇ ಹೌದೌದು ಹ್ಮ್ ಇಬರನ ಮಿಕ್ಸ್ ಮಾಡಿಬಿಟ್ಟು ಮಾಡ್ತಾರೆ
ಅಷ್ಟ ಅವಾಗ ಸ್ವಲ್ಪ ಸ್ಟ್ರೆಂತ್ ಜಾಸ್ತಿ ಇರುತ್ತಲ್ಲಾ
ಹ್ಮ್ ಹೌದು ಹ್ಮ್ ಅವ್ರನ ಬಿಟ್ಟ ಇವ್ರನ ಇವ್ರನ ಬಿಟ್ಟ ಅವ್ರ ಮಾಡ ಬರಲ್ಲ ಸ್ವಲ್ಪ